ಹಲೋ ಆರಾಮ್ ನೋಡ್ರಿ ನೀವ್ರಿ ಹ್ಮ
ಹ್ಮ್ ಆರಾಮಪ್ಪಾ
ಏನ್ ಮಾಡತ್ತರಿ
ಏನಲ್ೋಡಿ ಸುಮ್ ಹಂಗೆ ವಾಕ್ ಬಂದಿದ್ ಮ್ಯಾಗ ನೀವು
ನಾವು ಹಂಗ ಸುಮ್ಮ ನಾನ ಕುೂಂತಿದ್ನಿರಿ ಚಾರ
ಚಾ ಆಯ್ತ್ ನೋಡ್ರಪ್ಪಾ ನಿಮ್ದು
ನಮ್ದು ಈಗ್ ಜಸ್ಟ್ ಆಯ್ತ್ರಿ ನಾನು ಹೊರಗ್ ಹೋಗಿದನಿರಿ
ಹೌದೇನ್ೀ
ಹಾ ರೀ
ಮಳೆ ಇಲ್ಲ ನಿಮ ಕಡೆ
ಮಳೇನ್ ಇಲ್ರಿ ಎರಡ್ ದಿನ ಹಿಂದ್ಿತ್ರಿ
ನಂಬಲ್ಲಿ ಬಂದ ಇವತ್ತು ಮಧ್ಯಾಹ್ನ
ಜೋರ ಐತೆೇನ್ರೀ
ಹ್ಮ್ ಬಂತ್ರಪ್ಪಾ ಒಂದ ಒಂದ್ ಇಪ್ಪತ್ತು ನಿಮಿಷಾರ ಬಂತು ಚಲೋನೇ
ಹೌದ್ರಿ ಹ್ಮ್ ಹ್ಮ್ ನಮ್ಮ ಗಡನ್ ಇಲ್ರಿ ಮಳಿ ಒಂದ್ ಎರಡು ಟೂ ಡೇಸ್ ಬ್ಯಾಕ್ ಇತ್ ಅಷ್ಟೇ
ಕೆ ದುಖೋೋಗ ರ ಹರಗ
ಹೊರಗ ಸುಮ್ಮ ಮಾರ್ಕೆಟ್ಗೆ ಹೋಗಿದ್ನಿೀ ಟ್ರೆಂಡ್ಸ್ ಒಳಗ ಏನೋ ಆಫರ್ ಬಂದೈತ್ ಅಂತ ಹೇಳಿ ನೋಡಾಕ್ ಹೋಗಿದ್ನಿ್ರೀ ಚಲೋ ಇದ್ದು್ರೀ
ತಂದ್ರೆನ ಏನು
ಹಾ ರೀ ಒಂದ್ ನಾಕ್ ಟಾಪ್ ತಗೊ್ ಬನ್ನಿರಿ
ಜೋರಾಗ ಶೊ ತಿಟಂಗ
ಮೂಊ ಆಫರ್ ಐತ್ರಿ ಫಿಫ್ಟಿ ಪರ್ಸೆಂಟ್
ಹೌದೇನ್ರರಿ
ಫಿಫ್ಟಿ ಪರ್ಸೆಂಟ್ ಐತ್ ಅದಕ್ ಅದು ಬಿಡ್ತಿರ್ತಾರೀ ಅವಾಗವಾಗ ಅವ್ರರು ಆ
ಹೌದಪ್ಪಾ ಬಾ್ ಬಿಡ್ತ ತರ ಅಲ್ರಿ ಇವು ಬೇರೆಯವಕ್ಕೆೆಲ್ಲ ಕಂಪೇರ್ ಮಾಡಿದ್ರೆ
ಇದು ಇದ್ ಮೂರ್ನೇ ಸಲ ಇ ಇನ್ನೂ ಇ ತಗೊಳೋದ
ಹೌದೇನ್ ಅಷ್ಟ ಸ್ಟಾರ್ಟಿಂಗ್ಗೆ ಹೋಗ್ಬೇಕಾ ಕಲೆಕ್ಷನ್ ಅದು ಇರ್ತಾವಲ್ರರಿ
ಜಾಸ್ತಿ ಇರ್ತಾವ್ರೆ
ಆಮೇಲೆ ಈಗ ಮೂರ್ ದಿನ ಇಐತ್ತಪಾ ಅಂದ್ರ ನಾವವು ಲಾಸ್ಟ್ ದಿನ ಹೋದ ಅಂದ್ರೆ ಏನು ಇರಲ್ಲ ಅಲ್ಲಿ
ಹಾ ಇರೋದೇ ಇಲ್ಲರಿ ಮತ್ತ ಸೈಜು ಸಿಗಲ್ಲರಿ
ಸೈಜು ಸಿಗಲ್ಲ ಆಯ್ತ ಚಲೋಬೀ ಅನ್ಸಲ್ಲ ಅಷ್ಟ ಎಲ್ಲಾ ತಗೊಂಡ್ ಹೋಗಿರ್ತಾರಲ್ಲಾ ಹ್ಮ್ ಆಂಧ್ರ ಫಸ್ಟ್ ದಿನಾನೇ ಹೋಗಿರ ಎನ್ ನೀವು
ಹೋರಿ ನಿನ್ನೆ ಸ್ಟಾರ್ಟ್ ಆಗೇತ್ರಿ ನಿನ್ನೆ ಹೋಗಿದ್ವಿರಿ ಇವತ್ತು ಹೋಗಿದ್ದು
ಮತ್ ಹೋಗಿದ್ರಿ ಇವತ್ತ್
ಹ ನಿನ್ನ ಯಾಕಿನ್ನಂದ ಫ್ರೆಂಡ್ ತಗೊಂಡ್ರಡಿ
ಹ್ಮ
ಇವತ್ತ ನತ
ಹೌದೇ ಹಾ ಹ್ಮ್ ಹ್ಮ್
ಹ ಹ ಮ ಟಿಕಟ್ಗಂತ ಹೋಗಿದ್ವಿರಿ
ಹಾ
ಮತ್ತಆಕೆ ಟ್ರೆಂಡ್ಸ್ ಹೋಗ್ಬರೋನು ಬಾ ಅಂತ ಅಂದಲ ರಿ ಮತ್ತ ಹೋಗಿ ನೀ ತಕೊಂಡ್ರ ಬರೋನ್ ಅಂತ ಹೋದ್ವಿ ಮತ್ತ ಅಲ್ಲಿ ಇತ್ರಿ ಆಫರ್ ಮತ್ತ ಕ ತಗೊಂಡ್ರ ಅೇ ನಾನನ್ ಆಳೆ ತಗೋತೇನೆ ಅಂತ ಹೇಳಿ ಇವತ್ತು ಹೋಗಿದ್ ನೀರ್ನ ತೋಳಕ
ಅಂದ್ರೆ ಆಫರ್ ಇದೆ ನಿಮಗ್ ಗೊತ್ತಿರ್ಲಿಲ್ಲ
ಇಲ್ರಿ ಸುಮ್ಮಂಗ ಹೋಗಿದ್ದುರಿ
ಹ್ಮ್ ಹ್ಮ್ ಹ್ಮ
ಅವರ ವರ್ಷಕ್ಕೊಂದು ಮೂರ್ ನಾಲ್ಕು ನರ ತಗಿತರ ನೋಡ ಪಹಂ
ಹೌದ ಆಫರ್ ಇರ್ತಾವ್ರಿ ಇವು ಬೇರೆವ
ಹೌದ್ರಿ
ಕಂಪೇರ್ಡ್ ಟು ಇ ಜುಡಿಯೋ ಇವೆಲ್ಲಾರೀ ಹ ಭಾಳ ಇರತಿ ರೀ ಆಫರ್
ಹ್ಮ ಹ್ಮ
ಮತ್ತ ರಿ
ತಗೋಳಕ್ ಚಂದ ಅನಿಸತರಿ ಈಗ ಬೇರೆ ಕಡೆ ಎಲ್ಲಾ ತಗೊಳಕ್ ಸೆಟ್ ಆಗಲ್ಲ
ಹಾ ಹಾ ಹ್ಮ್ ಏನ್ ಏನ್ ಮಾಡತಿದ್ರಿ ನೀವು
ಏನೀಲ್ ನೋಡ ಮ್ಯಾಗ ಬಂದಿದ್ ವಾಕಗ ಹಂಗೆ ಸ್ವಲ್ಪ ಮಳಿ ಬಂದಿತ್ತಲ್ಲ ದಗಿ ಬಿಟ್ಟಿತ್ತು
ಹ್ ರಿ ಗರಮ ಐತ್ರ ಅಂದ್ರ ಬಾಳ
ಜಾಸ್ತಿ ಮಳಿ ಬಂದ್ರ ದಗಿರಲ್ರಿ ಸ್ವಲ್ಪ ಬಂತ ಹಂಗಾಗಿ ತೀರ ಶಕಿ ಆಗಲತದ
ಹಂಗ ಹಂಗ ಬಂದ್ರ ಬಾಕೆಟ್ ಶಖಿ ಆಕೈತ್ರಿ ಮತ್
ಹೌದ್ರಿ ಗಾಳಿ ಬರಲ್ಲ ಏನಿಲ್ಲ ಹ್ಮ
ಮತ್ರಿ ನಿಮ್ ಕಡೆ ಇಲ್ಲಾಂದ್ರ ಮಳಿ
ನಮ್ ಕಡೆ ನ್ನೇ ಎಲ್ಲ ಬಂದ್ ಹೋತ್ರಿ ಇವತ್ತೇ ಇಲ್ಲ ಮೊನ್ನೆ ನೀ ಮೊನ್ನೆ ಅದು ಇತ್ರಿ ನಿನ್ನೆ ಮೊನ್ನೆ ಹಿಂಗ್ ಬಂತ ಇವತ್ತೇನ್ ಇರ್ಲಿಲ್ಲ ನೋಡ್ರಿ ಮಳಿ
ಏನ್ ಜೀನ್ಸ ಮ್ಯಾಗಿಂದ ತಗೊಂಡ್ರ ಟಾಪ್ ಏನ್ ತಗೊಂಡ್ರಿ
ಇಲ್ರಿ ಜೀನ್ಸ ಮೇಲಿಂದ ಬಾಳದಾವ್ರಿ ಜೀನ್ಸ ಮೇಲಿಂದ ಏನ ಆಕ್ಕೇತ್ರಿ ನಾವ್ ಮಿಂತ್ರದಾಗದು ಆರ್ಡರ್ ಹಾಕೋದ ಚಲೋರಿ
ಹ್ಮ ಕಡಿಮೆ ಸಿಕ್ತಾವ ಅಮೌಂಟ್
ಹ್ಮ ಜೀನ್ಸ ಆಗ್ಲಿರಿ ಮ ಟಾಪ್ಸ ಆಗ್ಲಿ ಆದ್ರಾಗ್ ಕಡಿಮ ಸಿಗ್ತಾವರಿ ಅದು ಏನಕ್ಕ್ರೀ ಟ್ರೆಂಡ್ಸನ್ಯಾಗ ಚಲೋ ಇರ್ತಾವರಿ ಕೆಲವೊಮ್ಮೆ ಹ್ಮ ಮತ್ರಿ
ಇವು ಇವೆಲ್ಲಾ ಒನ್ ಪೀಸ್ ಅದು ಎಲ್ಲಾ
ಹ್ಮ
ಚಂದ ಬರ್ತಾವ ಅಲ್ರಿ ಅಲ್ಲಿ
ಚಲೋ ಬರ್ತಾವ್ರಿ
ಈಗ ನೋಡ್ರಿ ಒಂದ್ ಪೀಸ್ ನ ಆನ್ಲೈನ್ ತಗೋಬೇಕ
ಚಲೋನೆ ಬರಲ್ರಿ ಕೆಲವೊಂದ ಬಟ್ಟಿ ಅದ
ಹ್ ನಿಮ್ ವಾಯಸ್ ಯಾಕೋ ಬ್ರೇಕ್ ಆಗತೇತಿ ನೋಡ್ರಿ
ನಿಮ್ದು ಹಂಗೆ ಆಗಲಾತೈತ್ರಿ ಯಾಕೋ
ಬಾಳ್ರಿ ಸ್ವಲ್ಪ
ನೆಟ್ವರ್ಕ್ ಅಂದ್ರ ಒಂದೊಂದ್ಸರ್ತಿ ಕೇೇಳಬರಲ್ಲ ಒಂದೊಂದ್ ವರ್ಡ್ ಹ್ಮ ಹಂಗ್ರಿ
ಆದ ನೆಟ್ವರ್ಕ್ ಇಶ್ಯೂ ಇದ್ದಿರ್ಬೋದ್ರಿ
ಹ್ಮ ನೆಟ್ವರ್ಕ್ ಇಶ್ಯೂರಿ ಮಳೆ ಬಂದ ಹೋಗೇತ್ತಲ್ರಿ ಅಡಗಿರಿ
ಅಡ್ಗಿ ಮಧ್ಯಾಹ್ನ ಮಾಡಿನ್ ಬಿ ಬೀಟ್ರೂಟ್ ಚಪಾತಿ ಆಮೇಲೆ ದಾಲ್ ಲವು ರೈಸು
ಹ್ಮ್
ಚಂದಾಗಿ ಗೋತ್ರ ಬಿಟ್ಟ ಚಪಾತಿ ಹಿಟ್ಟನಾಗ ನಾಾದ ಕೇೇಳ
ಹಾ ರೀ
ಮಸ್ತ್ ಮಸ್ತ್ ಐತಾವ್ರಿ ನಾಾವ್ ಚಪಾತಿ ಅಲ್ಲ ಅಲ್ಲ ಈಗ ನಾವು ಹೆರಿ ತ್ತವಲ್ರರಿ ಹೆರಯೋದಿರ್ತದಲ್ಲ ಸಣ್ಣ
ಹಾ ಹಾ
ಆಮ್ಯ ಸಿಪ್ಪಿ ತಗ್ರಿ ಸ ಬೇಕ್ರಿ ತರ್ದ್ಬಿಟ್ಟ ಗೋಧಿ ಹಿಟ್ಟ ತಗೊಂಡ್ ನಾದ ಬೇಕ್ರಿ ಚಂದ ಉಪ್ಪದ ಹಾಕಿ
ಹ್ಮ ಹ ಹ
ನಾದೀ ಒಂದು ಒಂದ್ ಹದ್ನೈದ್ ಇಪ್ಪತ್ತು ನಿಮಿಷ ಬಿಡ್ಬೇಕ್ರಿ ಮೆತ್ತದಾಗಿರ್ತಾರ ಚಪಾತಿ ಮಾಡ್ಬೇಕು ಸಾಫ್ಟ ಈಗ ನೋಡ್ರಿ ಈಗ ಬೀಟ್ರೂಟ್ ಪಲ್ಲೆ ಹೋಗಿ ಹಗಲ್ರರಿ ಇವು ಯಾಕೋ ಇಷ್ಟನೆೇ ಆಗಲ್
ಅ ಕಲರ್ ನೋಡ ಹೋಗಕ್ ತಿನ್ನಕ ಆಗಲ್ರಿ
ಓ ಇಷ್ಟ ಆಗಲ್ಲಿದ್ರೆ ಅಪ್ಪಾ ಬೀಟ್್ರೂಟ್ ಅಕ್ಕೋ ಸ್ವೀಟ್ ಸ್ವೀಟ್ ಎತ್ತುದರುದು
ಹೌದುಾ
ಯಾಕೋ ಇಷ್ಟನೇ ಆಗಲಿ ಈ ಚಪಾತಿ ನೀವ ಒಂದ್ಸತಿ ಟ್ರೈ ಮಾಡ್ರಿ ಮಸ್ತ್ ಐತಗೊತ ಚಪಾತಿ ದಾಲ್ ಮಾಡಿದ ಮಸ್ತ್
ಹ್ಮ್
ಹಾ ಅವು ಸಾಫ್ಟ್ ಚಪಾತಿ ಆಮೇಲೆ ದಾಲ್ ಚಂದ ಮಾಡಿದ ಬಿಸಿದ ಚಪಾತಿ ದಾಲ್ ರೈಸು ಊಟ ಮಾಡಿ ಮಧ್ಯಾಹ್ನ ಅದು ದಾಲ್ ಐತ್ರಿ ಇನಾ
ಹ್ಮ್
ಇನ್ನ ಇನ್ನ ಒಂದ್ಡ್ ಚಪಾತಿ ಅದಾವ ರೊಟ್ಟಿ ಅದಾವ ಸ್ವಲ್ಪ ವೈಟ್ ರೈಸ್ ಇಷ್ಟ್ ಮಾಡ್ತನ್ೀ ಬಿಸಿದ ಮಧ್ಯಾಹ್ನ ಲೇಟ್ ಮಾಡಿ ಹ್ಮ್ ಅದಾವ್ರೀ ಒಂದೆರಡು
ಹ್ಮ್ ಹ್ಮ್ ಹ್ಮ್
ಹ್ಮ ಅಷ್ಟು ಹಶ್ವೇನ್ ಇಲ್ರೀ ಲೇಟ್ ಆಗಿತ್ತ ಊಟಕ್ ಲೇಟ್ ಮಾಡ್ ಬಂದ್ರಿ
ಹೌದೇನ್ ರಿ
ಹಾ ಮೂರ್ ಗಂಟೆಗದು ಬಂದವ್ರಿ ಊಟದು ಮಾಡಿ ಎಲ್ಲಾ ಇ ಮಾಡ್ತನ ಮೂರುರ್ತನೆೆ ಆಯ್ತು
ಹ್ಮ್ ಹ್ಮ್
ಮೂರುವವರೆ ಮತ್ತೆ ಹಂಗ ಅಷ್ಟೇನ್ ಅಶ
ಈಗ ಮಧ್ಯಾಹ್ನ ಹಾಕಿ ಹೌ
ಏನ್ರೀ
ಸುಮ್ಮ್ ಐದ ಗಂಟೆಗೆ ಊಟ ಮಾಡ್ಬೇಕ್ ಇಲ್ರರಿ ರಾತ್ರಿದ ಮಧ್ಯಾಹ್ನ ಎಲ್ಲ ಒಮ್ಮೆ ಆಕಿತ್ತು ತನ್ನೆ ಹ್ಮ್ ಸ್ಲಿಮ್ ಹಾಕಿರಿ ಮತ್ತೆ ಡಯಟ್ ಫುಲ್ ಮೇಂಟೇನ್ ನೋಡ್ರ ಕ್ಷಖ್ವ
ಒಂದೊಂದ ಹಿಂಗೆ ಆಗ್ಯೇದ ಒಂದ್ ಸತಿ ಜಲ್ದಿ ಉಂಡಿದ ಏನೋ ರಾತ್ರಿಗ್ ಹಷವಗ್ಯತ
ಹ್ಮ್ ಹಂಗರಿ ಅದ ಅದ ರೂಢ ಇರೋರಿ ತಾರ ಇದಿರ್ತಿದ್ರದು
ನಿಮಗ್ ನಿಜ ಹೇಳ್ತೇನ್ ಮನ್ನೆರೀ ಇದು ನಿಜ ಒಂದ್ ನಾಕೈ ದಿನ ಆಗಿತ್ತೇನೋರೀ ಹೊಟ್ಟಿ ಫುಲ್ ಆಗಿತ್ತಲ್ಲಾ ಊಟ ಮಾಡಿದ ಅ್ರ ಹೆಚ್ಚರಿಗದ್ರೆ ಎರಡನ್ ಎರಡೂವರೆಗ್ಯದ ಫುಲ್ ಅಶ್ವಾದಂಗ ಇದ ದಗಿ ಬಿಟ್ಟದ ಮೊನ್ನೆ ಮಾರ್ ಕೆಟ್ ಹೋಗಿದೇವ್ರೀ ಡಿಮಾಟಕ, ಹೋದಾಗ ಜ್ಯೂಸು ತಂದಿದ ಮ್ಯಾಂಗೋದು
ಹ್ಮ್
ಕುಡದಿನ್ ರಿ ನಿಮ್ಮ ರಾತ್ರಿ ಪತ್ರಿಗೆ ಎದಕ್ಕೆ ಅಷ್ಟ ಹಶವ ಆಗತ್ತ ತಿನ್ಲಾಕು ಏನು ಇರ್ಲಿಲ್ಲ
ಚಲೋನೆ ಅಲ್ಲ
ಯರು ಹ ಇವ್ರ ಈಗ ಏನ್ ಮಾಡತಿದಿ ಅಂತಾರಂತ ಸೋಫ ಮ್ಯ ಕುಂದ ಕುಡಿಲತ್ತಿನ ಟಾರ್ಚ್ ಹಾಕಿ ಅಯ ನಿಜ ಹಿಂಗ ಆಗ್ಯದ ಮೊನ್ನೆ
ಎಷ್ಟಪ ಎಡಕ್ರಿ
ಎರಡ್ ಎರಡುವರೆ ಆಗಿದಿ ಹಶ್ವ ನಿದ್ದೆ ಆತಲೆಗ್ಯದು ಒಂಥರಾ ಅಶ್ವದ ಆಗ್ಯದ್ರಿ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹಾ ಹ ಯಾಕೆ ನ ಉಂಡಿದ ಏನೋ ಅಷ್ಟು ಹೊಟ್ಟಿ ತುಂಬಿರ್ಲಿಲ್ಲ ಏನೋ ಹಸ ಆಗತ್ತ ಕುಡ್ದನ್ ರಾತ್ರಿ ಹಂಗ ಹಂಗ ನಮಗ ಐದ ಕೊಂಡ್ರ ಮುಗ್ದ ಆಯ್ತ ಮತ್ ಮಕ್ಕಳ ಹೇಳಿತಾನ ಹತ್ತರ ತನ ಹಶವಿ ಆಗ್ಬಿಡ್ತದ
ಅವಾಗ ಊಟಾ ಮಾಡದ್ರಿ ಮ
ಓ ಅದ್ ಏನ್ ಮಾಡ್ದಂಗ ಆಯ್ತದ ಹೇಳ್ರಿ
ಹ ಬ ತಂದರೆ
ನ್ನ ಡಬಲ್ ಡಯಾಟ್ ಐ
ಎ
ಹ್ಮ್
ಹ್ಮ
ಹ ಾ ನಮಗೆಲ್ಲಾ ಮೇಂಟೇನ್ ಮಾಡೋದ ಆಗಲ್ರಿ
ಹ್ಮ್ ನಾ ಮಾಡಿದನಿರಿ ಒಂದ್ ಹ ಫಿಫ್ಟೀನ್ ಡೇಸ್ ಆಯ
ನೀವು ಎಷ್ಟು ಮಾಡಿದ್ರಿ ನಾವ
ಪೂರಿ ಹೋದ್ನೇರಿ ಅದ್ರೆ
ಅದು ನಮ್ಗೆ ಎಫೆರ್ಟ್ ಕೊಡಲ್ಲೇ ರರಿ ಈ ಇವಾಗ ನೋಡ್ರಿ ಡಯೇಟ್ ಮಾಡ್ತೀವ ಹಬ್ಬಬ್ಬ ಅಂದ್ರೆ ಎಷ್ಟ್ ದಿನ ಒಂದ ವಾರ ಸಣ್ಣ ಕಾಣ್ತೀವಿ ಆಮೇಲ್ ಮತ್ ಅಬ್ಸರ್ವ್ ಮಾಡ್ರರು ಮತ್ ಒಂದ್ ಎರಡ್ ದಿನಕ್ ಮತ್ ದಪ್ಪ ಆಗಿರ್ತಿೀವಿ
ಅಂದ್ರ ಬಾ ಮೇಂಟೈನ್ ಮಾಡ್ಬೇಕಕತ್ ಅದ ಕಂಟಿನ್ಯೂ ನೀ ಎಲ್ಲೂ ಹೋದ್ರೂ ಮಾಡ ಹ್ಮ್
ಹ್ಮ್ ಇವಾಗ ನೋಡ್ರಿ ಹೊರಗೆ ಹೋಗ್ತಿೀರಿ ಅದು ತಿಂದ ಹೊಡ ಹತಿಂದ ಹತ್ತಿಂದ ಆತದ
ಅತ್ ತಿನ್ಲಾರ ಬರಾಕ ಹೋಗಲ್ರರಿ
ಹಾ ಬರಕ್ಕ ಆಗಲ್ಲ ಯಾರ ಫ್ರೆಂಡ್ಸ್ ತಿಂತಾ ಇರ್ತಾರ ಯ್ತಿನ್ನು ಅಂತಾರ
ಹ್ಮ್ ಹ್ಮ್
ಹಾ ಅದು ಮೇಂಟೈನ್ ಮಾಡಕ್
ಹ್ಮ ಮ ಏನ್ ಎಲ್ಲೋಡು ಡಿ ಹೇಳ್ಬೇಕ್ರೀ ನೀವ
ಾಮಲ್ರಿ ಎಲ್ಲ
ಆರಾಮ್ ನೋಡ್ರಿ ಆಯ್ತ ಂದ ಇಡ್ಲಿರಿ ಹಚ್ತೇನ್ರಿ ಮತ್ತರಿ ಬಾಯ